ಏನ್ ಸಮಾಚಾರ ಬ್ರೋ ಆರಾಮ ಇದೀರಾ.
ಹಾ ಅರ ಆರಾಮಿದೀನಿ ಬ್ರೋ ನೀ ಆರಾಮ ಇದೀರಾ
ಹಾ ಏನಪ್ಪಾ ಎನ್ ಫೋನೆ ಮಾತಾ ಹಸ್ತಾ ಇಲ್ಲ ನಿನ್ ತುಂಬಾ ಬಿಜಿ ಆಗಬಟ್ಟಿದಿರ ನಾ ಅಷ್ಟ್ ಅಸ್ಟೊಂದ ಬೇಜಾರ ನನ್ ಬಗ್ಗೆ ನಿನಿಗೆ.
ಏ ಇಲ್ಲಪ್ಪಾ ಸ್ವಲ್ಪ ಫೋನು ಪೋ ಕಳದಿತ್ತಲ್ಲ ನ ಹೊಸ ಫೋನ್ ತೊಂದಿನಿ ಅದಕಲೆ ಸ್ವಲ್ಪ ನಂಬರ್ ಇದಿಲ್ಲಾ ನಂಬ್ ಯಾರ್ದು ನಂಬರ್ ಇದಿಲ್ಲಲ ಅದಕಲೆ ಹಚ್ಚಿಲ್ಲಾನ ಯಾರು.
ನಿಜ ನೀನ್ ತುಂಬಾ ಕೋಪ ಮಾಡ್ಕೊಂಡ್ ಬಿಟ್ಟಿದ್ಯಾ ನನ್ನ ಮೇಲೆ ನಿಜ ಅಷ್ಟೊಂದ್ ಕೋಪ ನಾ ನನ್ನ ಮೇಲೆ ನಿನ್ಗೆ.
ಏ ಆಗೇನಿಲ್ಲಪ್ಪ ಕೋಪ ಅನೋದ ಇಲ್ಲ ನಂಬರ್ ಎಲ್ಲಸು ಡಿಲೇಟ್ ಆಗ್ಬಿಟ್ಟಿದ್ದು ಈಗ ಹೊಸ ಫೋನ್ ಫೋನ್ ತಗೊಂಡಿದ್ನಲ್ಲ ಯಾರ ನಂಬರ್ ಇದ್ದಿಲ್ಲಾ ಆ ಮ ನೀನೇ ಹಚ್ಚಿದ ನೋಡ ಈಗ ನಾ ಅವ್ರ ಇವರ್ ಬಲ್ಲಿ. ಕೇಳ ಹಚ್ಚಬೇಕ ಮಾಡಿದ್ದೆ ಈ ನಂಬರು.
ಹೇಳ ನನ್ ಮೇಲ ಅಷ್ಟ ಅಷ್ಟೊಂದ ಕೋಪ ಯಾಕೆ ನಾ ನಿನ್ಗೆ ಏನಾದ್ರು ಮಾಡಿದ್ನ ನಿನ್ಗೆ.
ಇಲ್ಲವ ಕೋಪ ಇಲ್ಲೋ ಕೋಪ ನೀ ಏನ ಹಚ್ಚಕತ್ಯಪ್ಪ ನೀನು.
ಮತ್ತ.
ಕೋಪ ಇಲ್ಲ ಅದು ಪ್ರೀತಿ. ಪ್ರೀತಿ ಅದು ಒಂದ್ದೇರಡ್ ದಿನ ನಿನ್ನ್ ಮ್ಯಾಗ ಇತ್ತು ಕೋಪ ಇದ್ದಿಲ ಬಟ್. ಅದು ಒಂದ್ ಸಾರಿ ಕಾಲೇಜ್ ಅಲ್ಲಿ ನೀನು ನಾನು ಮಾತ್ ಬಿಟ್ಟಿ ಅಂತ ಅದು ಸ್ವಲ್ಪ ಇದಿತ್ತು ಅದು ಅದು ಬುಟ್ಟು ಮತ್ತ ಏನಿಲ್ಲ ನನ್ಗೆ ಆಯ್ತು
ಹ್ಮ ಎಲ್ಲ ನೀ ಮರ್ತ್ ಬಿಟ್ಟಿದ್ದ ನಿಜ ಹೇಳ ನಾನು
ಇಲ್ಲಪ್ಪ ಯಾರ್ ದಿನ ನೀನ್ ನಿನ್ ಕೂಡ ಮಾತಾಡಿಲ್ಲ ಅಂದ್ರೆ ನಿನ್ ಕೂಡ ಮಾತಾಡಿಲ್ಲ ಮತ್ತೊಂದು ಗೆಲ್ಟ್ ಇದ್ದೇ ಇರುತ್ತೆ ನನ್ಗೆ ಯಾವಾಗ್ದು
ಹ್ಮ ಏನೇ ಇಲ್ಲ ಅಪ್ಪ ಬಿಡು ನೀನೆನ್ ಇವಾಗ ಏನ್ ಫೋನ್ ಅಸ್ತಾಲ್ಲ ಏನ್ ಅನ್ಸ್ತಾಲ್ಲ ತುಂಬಾ ಬಿಜಿ ಆಗ್ಬಿಟ್ಟಿದೆ ಇವಾಗ ಹ
ಹಾಗೇನಿಲ್ಲಪ್ಪಾ ಎಲ್ಲಿದ್ಯಾ ನೀನು ಈಗ ಊರಲ್ಲಿ ಇದ್ಯಾ ಎಲ್ಲಾದ್ರು ಮತ್ತೆ ದೂರ ಬೇರೆ ಊರಲ್ಲ ಇದ್ಯಾ
ನಾನ್ ಇವಾಗ ನಮ್ಮ್ ಅಜ್ಜಿ ಊರಲ್ಲಿದ್ದೇನಿ ನೀನ್ ಎಲ್ಲಿದಿಯಾ
ಹ್ಮ್ ಅಜ್ಜಿ ಊರಲ್ಲ ಇದೀಯಾ ಇಲ್ಲಪ್ಪಾ ನಾನು ಹಾಸ್ಟೆಲ್
ಹಾಸ್ಪಿಟಲ್ ನಲ್ಲಿ ನೀ ಎಲ್ಲಿದ್ಯಾ
ಸ್ವಲ್ಪ ಹಾಸ್ಪಿಟ್ಲ್ ಅಲ್ಲಿ ಇದಿಒ ಸ್ವಲ್ಪ ನಮ್ಮ್ ಅಪ್ಪ ಅವರಿಗೆ ಆರಾಮೆಲ್ಲ ಏನೋ ಬಿ ಪಿ ಎಚ್ಗಂತ ಅಡ್ಮಿಟ್ ಆಗಿದ್ದಾರೆ
ಹೌದಾ ಬಿ ಪಿ ಅಂದ್ರೆ ನಿಮ್ಗೆ ಏನ್ ಗೊತ್ತ ಬಿ ಪಿ ಅಂದ್ರೆ ಫುಲ್ ಫಾರ್ ಏನ್ ಗೊತ್ತ
ಅರೆ ಬಿ ಪಿ ಅಂದ್ರೆ ಗೊತ್ತಿಲ್ಲಪಾ ನಾವ ನಿಮ್ಗೆ ಗೊತ್ತಾ
ಬಿ ಪಿ ಅಂದ್ರೆ ಬ್ಲಡ್ ಪ್ರೆಷರ್ ಅನ್ಂತ ಅಂದ್ರೆ ರಕ್ತದ ಒತ್ತಡ ಅಂತ ಅರ್ಥ
ಹಾ ಬ್ಲಡ್ ಪ್ರೆಷರ್ ಹೌದ ಹೌದು ಅದೇ ಸ್ವಲ್ಪು ಹ್ಮ್ ನ್ನೆ ಯ ಯಾವ ಒಂದ್ ದಿನ ಆಯ್ತು ಅಡ್ಮಿಟ್ ಆಗಿ ಇನ ಡಾಕ್ಟ್ರನ ಇಲ್ಲ ಏನೋ ಡಿಸ್ಚಾರ್ಜ್ ಮಾಡಲ್ಲ ಬೇಡ ಅಂತ ಹೇಳ್ತ್ತಿದ್ದಾರೆ ಹ್ಮ್ ಅದೇ ನೋಡ್ಬೇಕು ಯಾವಾಗ ಹೋಗ್ಬೇಕು ಯಾವಾಗಿಲ್ಲ ಅಂತ
ಹ್ಮ್ ಏನ್ ಮಾಡಕನಪ್ಪಾ ಮತ್ತೆ ಏನ್ ಸಮಾಚಾರ ಬಾಳ ದಿನ ಆಯ್ತು ಫೋನ್ ಹಚ್ಚಿದ್ದ
ಏ ಏನಪ್ಪ ಮತ್ತೆ ಊರಲ್ಲೆಲ್ಲಾ ಬಳಿಲ್ಲ ಈಗ ಇದೆ ನಮ್ಮ್ ಊರಲ್ಲಿ ಅಂದ್ರು ಮಳೆಲ್ಲ ಈಗ ಊರಿಗೆ ಹೋಗ್ಬೇಕಂತ ಮಾಡಿದ್ದನ ಹಾ
ಹ್ಮ್ ಮತ್ತೆ ಮೊನ್ನೆ ಏನೋ ಯಾರೋ ಹೇಳ್ತಿದ್ರು ಏನೋ ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೌದಾ
ಏ ಆಕ್ಸಿಡೆಂಟ್ ಎಲ್ಲಪ ಅದು ಗಾಡಿ ಸುಮ್ ಅ ಗಾಡಿ ನಮ್ ಫ್ರೆಂಡ್ ನಾ ಗಾಡಿ ಓರ್ಸ ಅಲ್ಲ ಅದು ಒಟಿ ಇದು ಹಾ ಇದುಳ ಬುಲೋರ ಇರ್ತಲ್ಲ ಬುಲೋರ ಸ್ವಲ್ಪ ಡಿಕ್ಕಿ ಹೋಡ್ತೈತಿ ಇಷ್ಟೇ
ಹೌದ ಅದೆ ಏ ಅಂದ್ರಪ್ಪ ಅವನ್ ಹುಷಾರಿಲ್ಲ ಎರಡ್ ಕಾ ಹೋಗಿದೆ ಅಂತ ಅಂದ್ರು ಅದ್ಕೆ ನನ್ ತುಂಬಾ ಬೇಜಾರ್ ಆಯ್ತು ಈ ಸುದ್ದಿ ಕೇಳಿ
ಏ ಹಂಗೇನ ಇಲ್ಲಪ್ಪಾ ನೀವಗೆ ಯಾರ ಸುಳ್ಳು ಹೇಳಿದಾರೆ ನನ್ಗೆ ಹಂಗೇನಿಲ್ಲಾ ಅಷ್ಟೇನ್ ಗಾಯ ಆಗಿಲ್ಲಾ
ಹಾ ಮತ್ತೆ ಅಂದ್ರೆ ಯಾವ್ ತರ ಗಾಯ ಆಗಿದೆ
ಅಂದ್ರೆ ಸ್ವಲ್ಪ ಕಾಲು ಸ್ಕ್ರಚ್ರ ಸ್ವಲ್ಪ ಕಾಲು ತಚ್ಚಿದ ಅಂತ ಆಗಿತ್ತು ಸ್ವಲ್ಪ ಅದೇ ಬ್ಲಡ್ ಬರತ್ತಿತ್ತಲ್ಲಾ ಅ ಕೆ ಸ್ವಲ್ಪ ಆ್ತು
ಹೌದಾ ನಾವು ನಾಟಿ ಔಷಧಿ ಕೊಡೋದು ನಾವ್ ಮಂಗ್ಗಳೂರಲ್ಲಿ
ನಾಟಿ ವಿಷದಿ ಕೊಡತ್ರ ಹೌದು ನನಿಗೂ ಇದು
ಹ್ಮ್
ಔಷಧಿ ಡಾಕ್ರ್ ಅದೇ ಇದಿದದ್ದಾರೆ ನೋಣಪ್ಪ ನಮ್ಮಲ್ಲಿ ಅಷ್ಟು ತೋರಿಸಿದ್ರು ಸ್ವಲ್ಪ ಜಲ್ದಿ ಕಡಿಮೆ ಆಗಲ್ಲ ಆಯುರ್ವೇದಿಕ್ ಅಲ್ಲಿ ತೋರ್ಸಂತ ಕೆಳೇಳಿದ್ರು ನಾಟಿ ಔಷಧಿಯಲ್ಲಿ
ಹೌದಾ ಇಲ್ಲಾ ನಾಟಿ ಔಷಿದ್ರೆ ಬೇಕಿದ್ರೆ ನಮ್ ಮಂಗಳೂರ್ ಬನ್ನಿ ಮಂಗಳೂರಲ್ಲಿ ನಾ ನಾವೇ ನಾಟಿ ಔಷಿದ್ ಕೊಡದು
ಹೌದಾ
ಹ್ಮ್ ಗಿಡ ಮೂಲಿಕಯಾ ಮು ಮುಖಾಂತರ ನಾವು ಯಾವುದೇ ಇದ್ರಲ್ಲಿ ರಾಸಾಯನಿಕನ್ನ ಬಳಸೋದಿಲ್ಲ ನಾವು
ಹೌದೌದು
ಹ್ಮ್ ನಮ್ ಕಾಲಾಂತರದ ಬಂದಿರೋ ಪದ್ಧತಿ ಇದು ನಾವವು ಎಲ್ಲರಿ ಕೂಡ ಆ ಫ್ರೀ ಆಗಿ ಸೇವೆ ಮಾಡ್ತೀವಿದು
ಹ ಹ ಹ
ಮತ್ತೆ ಬನ್ನಿ ಮತ್ತೆ ನಿಮ್ಗೆ ಏನಾದ್ರು ಬೇಕಿದ್ರೆ ಚಿಕಿಸ್ತೆ ಕೊಡ್ತೀವಿ ನಾವು.
ಹಾ
ಹಾ ಬರ್ತೀರಾ.
ಬರ್ತೀವಿ ಬರ್ತೀವಿ ಪಾ ಎಷ್ಟು ಕಿಲೋಮೀಟರ್ ಐತೆ ನಿಮ್ಮ ಮೂರು ಇಲ್ಲಿಶಿಂದು.
ಬೆಂಗೂರು ನಿಮ್ದು ಯಾವುರ್ದು ನಿಮ್ದು ಕಲಬುರಗಿನ ನಿಮ್ದು ಯಾವ ಡಿಸ್ಟ್ರಿಕ್ಕು.
ನಮ್ದು ಇದು ರಾಯಚೂರು ಡಿಸ್ಟ್ರಿಕ್ ಬರ್ತದೆ.
ರಾಯಚೂರ ಡಿಸ್ಟ್ರಿಕ್ಕಾ. ರಾಯಚೂರ ಡಿಸ್ಟ್ರಿಕ್ಕ್ ಅಂದ್ರೆ ಒಂದ್ ಆಗುತ್ತೆ ಮಂಗಳೂರು ಒಂದು ನಾಲ್ಕು ಅ ನಾಲಕ್ಕಿಲ್ಲ ಒಂದ್ ಮುನ್ನೂರ ಐವತ್ ಮೀಟರ್ ಮುನ್ನೂರ ಐವತ್ತು ಕಿಲೋಮೀಟರ್ ಆಗ್ಬಹುದು. ಇಲ್ಲಂದ್ರ ನಾಲಕ್ ನೂರು ಕಿಲೋಮೀಟರ್ ಆಗ್ಬಹುದು ಹ್ಮ್.
ಹ ಹಂಗಂದ್ರೆ ಏನಂದ್ರೆ ಒಂದು ಗಾಡಿ ಮುಗಸಿನ ಬರ್ಬೇಕಾಗುತ್ತೆ ಹಂಗಂದ್ರೆ.
ಹ್ಮ್ ಗಾಡಿ ತಗೊಂಡೆ ಬರ್ಬೇಕ್ ನೀನು.
ಹೌದು ಬೈಕ್ ಅಂದ್ರೆ ಫುಲ್ ಲಾಂಗ್ ಆಗುತ್ತೆ.
ಹ್ಮ್ ಲಾಂಗ್ ಆಗುತ್ತೆ ಅದಕ್ಕೆ ನೀವು ಬರ್ತೀರಾ ಅಂದ್ರೆ ನಾನ್ ಬರ್ತೇನಿ.
ಇಲ್ಲ ಇಲ್ಲ ಬರ್ತಿಪಾ ನಮ್ಗೂ ಸ್ವಲ್ಪಾ. ನಮಗ ತೋರ್ಸಾದೆ, ನಮ್ಮ ಅಪ್ಪ ಅವರಗೊಂದ್ ತೋರ್ಸಾದೆ ನೋಡಮ್ ಗಾಡಿ ಮುಗಸಂದ್ ಬಂದ್ ಬಿಡತ್ತಿವಿ.
ಹ್ಮ್ ಹ್ಮ್ ಹ ಏನೇನಪ್ಪಾ ಬರೀ ಇಷ್ಟೇಳ್ತಿಯ ನೀನ್ ಏನ್ ಬರೋದಿಲ್ಲ ಏನಿಲ್ಲಾ ಬಾ. ಇವಾಗ್ಲೇ ಬಂದ್ರೆ ಜಲ್ದಿ ಆರೋಗ್ಯ ನಿನ್ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ಆರೋಗ್ಯ ಹದ್ಗೆಟ್ ಮೇಲ್ ಬಂದ್ರೆ ಎಲ್ಲ ಆರೋಗ್ಯದ ಮೇಲೆ ದು ದುಷ್ಪರಿಣಾಮ ಬೀರೋದು ಸಾಧ್ಯತೆ ಜಾಸ್ತಿ ಇರುತ್ತೆ.
ಹೌದೌದ್ ನೀ ಹೇಳದ ಕರೆಕ್ಟ್ ಇಲ್ಲಲ್ಲಾ ಬರ್ತಿನಿ ಬರ್ತಿನಿ ಇದು ಆಯುರ್ವೇದಿಕ್ ನೀವು ಈಗ್ಲಿಂದ ಮಾಡ್ತಿದ್ರಾ ನೀನ್ ನಿಮ್ ಪೂರ್ವಜರ್ಲೇಶಿಂದ್ರ ಮಾಡ್ತಾರ ಬಂದಿದ್ರ ಅದ.
ಇದು ನಮ್ ಪೂರ್ವಜರ್ಲಿಂದ ಬಂದಿದೆ ಅಂದ್ರೆ ಕಾಲಾಂತರದಿಂದ ಒಂದು ಎರಡು ವರ್ಷ ಎರಡು ವರ್ಷಿಂದ ಈಗಿಂದಲ್ಲ ಇದು ನೂರ್ ವರ್ಷಗಳ ಮುಖಾಂತರ ಇದು ಹಾಗೆ ಅಂದ್ರೆ ಪರಂಪರೆಯಿಂದ ಬಂದಿರೋದು ಇದು.
ಓ ಹೊ ಹ್ ಹಾಗಂದ್ರೆ ಈಗ ನಿನ್ಗೂ ಬರ್ತದ ಈ ನಾಟಿ ವೈದ್ಯ ಅನ್ನೋದು ಏನ ನಿಮ್ಮ ಅವ್ರಿಗ್ ಇಷ್ಟ ಬರ
ಹಾ ಇವಾಗ ನಾನು ಕಲ್ತಾ ಇದ್ದೀನಿ ನಮ್ಮ ಪಪಾ ಅವರು ಕೊಡ್ತಿದ್ರ ಅ ನಾನು ಅದನ್ನ ನೋಡಿ ಕಲ್ತಾ ಇದ್ದೀನಿ ಅಷ್ಟೇ.
ಹೌದಾ ಹ ಹಾ ಹಾ
ಮತ್ತೆ ನಿಮ್ಗೆ ಬೇಕಿದ್ರೆ ಬನ್ನಿ ನಿಮ್ಮೂರಲ್ಲಿ ಯಾರಾದ್ರು ಮತ್ತೆ ಮೂಳೆಮುರುತ ಏನಾದ್ರು ಸಂಧಿವಾತದಲ್ಲಿ ತೊಂದ್ರೆ ಇದ್ದವ್ರಿಗೆ ಹೇಳಿ ನಂಬಲ್ಲಿ ಮುಕ್ತವಾಗಿ ಕೊಡಲು ಆಗುವುದು ಔಷಧಿ.
ಮೂಳೆ ಮುರಿತ ಮಾಡ್ತೀರಾ.
ಹಾ ಮೂಳೆ ಮುರುತ ಇದ್ರೆ ನಮ್ ನಾಟಿ ಔಷಧಿದೆ ನಾಟಿ ಔಷಧಿಗೆ ಮೂಳೆ ಮೂರ್ತ ಹಾಗೆ ಕುಂದರ್ಬೇಕು ಆತರ ಔಷಧಿ ಇದೆ ನಮ್ಮ ಹತ್ರ.
ಹೌದೌದ್ ಅದು ನಂ ಹೆಂಗಂದ್ರು ನಮ್ ನಮ್ ಮಾಮಂದ ಮಗಂದು ಈಗ ಪಿಯೂಸಿಯಲ್ಲಿದ್ದಾನೆ ಅವನು ಮೊನ್ನೆ ರೀಸೆಂಟ್ ಆಗಿ ಗಾಡಿ ಹಾಕಂಡ್ ಬಿದ್ ದು ಕಾಲ್ ಪೂರ ಒಳ ಬಿಟ್ಟಿದೆ ಒಂದು ಕಾಲ್ ಅನ್ನೋದು ಇದಾಗಿಬಟ್ಟಿದೆ ಡಾಕ್ಟರ್ಗೆ ತೋರಿಸಿ ಸ್ಕ್ಯಾನಿಂಗಲ್ಲಿ ಇಲ್ಲ ಇದು ಮೂಳೆ ಪೂರ ಕಾಲ್ ಮುರಿದೋಗಿದೆ. ಮೂಳೆ ಇದು ಮತ್ತ ಇದ ಆಗಬೇಕಂದ್ರ ಮತ್ತ ಒಂದ್ ವರ್ಷ ಎರಡು ವರ್ಷ ಬೇಕು. ಬಂದ್ರೆ ಸುಮ್ನೆ ಮನೇಲಿ ಕುಂತಿದಾನೆ ಅವ್ನು ಕೆಲಸ ಏನೇನಿಲ್ಲ ಈಗ ಅವನಿಗೆ ಕಾರ್ ಅದ ಗಾಡಿ ಆಕ್ಸಿಡೆಂಟ್ ಆಗಿ ಕಾಲ ಫುಲ್ ಒಳ್ಳಿದೆ ಅವನಿಗೆ ಈಗ ಇದು ಕಾಲ್ ಶೀದ ಮಾಡ್ಬಹದ ನೀವು.
ಹ್ಮ್ ಅಂದ್ರೆ ಅಂದ್ರೆ ಯಾವ್ ಕಾಲ ಇದಾಗಿದೆ ಅವ್ರ್ದು ಬಡಗಾಲ ಇಲ್ಲ ಎಡಗಾಲ.
ಎಡಗಾಲ ಎಡಗಾಲ್
ಎಡಗಾರಲ್ಲಿ ಸ್ವಲ್ಪ ಇದಾಗಿದೇನಾ ಮೂಳೆ ಇದಾಗಿದ್ದಾನಾ ಸ್ವಲ್ಪಾ
ಹಾ ಮೂಳು ಇದಾಗಿದೆ ಫುಲ ಕಾಲ್ ಹೊಳಿದಂಗ ಅಂದ್ರೆ ಹಿಂಗ ಕಾಲ್ ಡೈರೆಕ್ಟ್ ಸೀದಾ ನೆಲ್ಲಕಿಡಲ್ಲವ್
ಹಾ ಮತ್ತೆ ಇವಾಗ ನಾವೇ ಅಂದ್ರೆ ನೀವು ಇಲ್ಲಿಗೆ ಬರ್ಬೇಕಂದ್ರೆ ಏನಿಲ್ಲಾ ಫೋನ್ ಮುಖಾಂತರಾ ನಾವು ಚಿಕಿತ್ಸೆ ನೀಡಡ್ಬೋದು
ಫೋನಿನಲ್ಲಿ ಹೆಂಗ ನಿಡತೀರಾ ನೀವು
ಅಂದ್ರೆ ನಾವ್ ಹೇಳ್ತಿವಿ ಆ ತರಾ ಔಷಧಿಯನ್ ನೀವು ಮನೆಲ್ಲೇ ಓಮ್ ಪ್ರಾಡಕ್ಟ್ ಆಗಿ ಮಾಡಬಹದು
ಹೌದಾ ಬರ್ತಿದ್ರೆ ಹೇಳಿ ಸ್ವಲ್ಪ ಯಾವದಂತಾ
ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿದಾನೆ ಮನೇಲಿ
ಹಾ ಬೆಳ್ಳುಳ್ಳಿ ಇದೆ ಬಿಡಿ ಬೆಳ್ಳುಳ್ಳಿ ಎಲ್ಲಾ
ಬಳ್ಳೋಳ್ಳಿ ಈರುಳ್ಳಿನ ಚೆನ್ನಾಗ್ ಜಜ್ಬೇಕು
ಹಾ
ಜಜಿದ್ ಮೇಲೆ ನಿಮ್ ಊರಲ್ಲಿ ಅಂದ್ರೆ ಮುಳ್ಕಂಟಿ ಇದೇನಾ ಜಾಲಿಕಂಠಿ ಅಂತಾರಲ್ಲಾ
ಹಾ ಜಾಲಿನ್ ಕಟ್ಟಿ ಇದೆ ಮತ್ತು ಬೇರೆ ಕಂಟಿ ಇವನು ಇದೆ ಎಲ್ಲೂ ಇವೇ
ಹ ಜಾಲಿಕಂಟೆ ಅಂದ್ರೆ ಇವಾಗ ಅದ್ರಲ್ಲಿ ಹಣ್ಣ ಆಗತ್ ಗೊತ್ತಾ
ಹಾ ಹಣ್ಣ್ ಆಗುತ್ತೆ ರೈಟ್ ರೈಟ್
ಹಾ ಹ ಹಣ್ಣನ್ ತಗೊಂಡ್ ಕೆಸಿ ಅದ್ರಲ್ಲಿ ಅದನ್ನ ಹೇಳಿದ್ದನ್ನೆಲ್ಲಾ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಕೇಸಿ ಹೌದಾ ಅದ್ರಲ್ಲಿ ಹುಂ ಅದ್ರಲ್ಲಿ ಜಜ್ಜಿ ಕೇಸಿ ಹಾಕ್ಬೇಕು
ಹಾ ಹಾ
ಹಾ ಹಾಕಿದ್ಮೇಲೆ ಅದು ಸ್ವಲ್ಪ ನೀರಿನ ಮುಖಾಂತರಾ ಕುದಸ್ಬೇಕ ಅದು ಕುದಿಸಬೇಕು ಎರಡು ಹಾಕಿ
ಹಾ ಹಾ ಮತ್ತೆ
ಮ್ ಎಲ್ಲಾ ಅದು ಅಂದ್ರೆ ಸ್ವಲ್ಪ ಕೋಲ್ಡ್ ಮಾಡ್ಬೇಕು
ಹಾ
ಕೋಲ್ಡ್ ಆದ್ಮೇಲೆ ಒಂದ್ ಎರಡ್ ದಿನ ಬಿಟ್ಟ ಆದ್ಮೇಲೆ ಅದನ್ನ ಮೇಲ್ಗಡೆ ಬಂದಿರುತ್ತದ ರಸಾ
ಹಾ
ಹ ಆ ರಸಾವನ್ನು ನೀವು ಲೇಪನ ಮಾಡ್ಕೊಬೇಕು ಎಲ್ಲಿ ಇದಾಗಿರುತ್ತೆ ಅಲ್ಲಿ ಆ ಜಾಗಕ್ಕೆ ಲೇಪನ ಮಾಡ್ಕೊಳ್ಳಬೇಕು ನಾವು
ಹ ಲೇಪನಾ ಮಾಡ್ಬೇಕ ಅ ಸ್ಮೂತ್ ಆಗಿ ಮಾಡ್ಬೇಕೇನ್
ಅಂದ್ರೆ ನಿಮಗೆ ಜಾಸ್ತಿ ನೋವು ಆಗಿತ್ತಂದ್ರೆ ಜಾಸ್ತಿ ಹಚ್ಕೋಬೇಕು ಕಡಿಮೆ ನೋವು ಅಂದ್ರೆ ಕಡಿಮೆ ಹಚ್ಕೋಬೇಕ ಅಷ್ಟೇ
ಹಾ ಹಾ ಅದೇ ಸ್ಮೂತ್ ಸ್ಮೂತ್ ಆಡ್ಲೆಸೇ ಮಾಡ್ಬೇಕು ಎನ ಅಷ್ಟೇ
ಸ್ಮೂತ್ ಆಗಿ ಅಚೋಕೋ ಹೋಗ ಹುಂ ಮತ್ತೆ ಇಲ್ಲಾಪಾ ನಮ್ಗೆ ಈ ತರಾ ಎಲ್ಲಾ ಮಾಡಕ್ ಆಗಲ್ಲಾ ನಾವು ನಿಮ್ಮೇಲ್ಲೆ ಬರ್ತೀವ ಅಂದ್ರೆ ಬರಬಹುದು
ಹೌದಾ ಇಲ್ಲಾ ಬರ್ತಿ ಬಿಡ್ರೆ ನಿಂಬೇ ಬರ್ತಿವಿ ಫೋನಲ್ಲಿ ಎಲ್ಲಿ ಆಗುತ್ತಿಲ್ಲಾ ನಿಂಬಲ್ಲೇ ಬರ್ತಿ ನಮಗು ತೋರಿಸಿದ ಅಲ್ಲಾ ಅವ್ನೇನು ಕರ್ಕೊಂಡ್ ಬರ್ತೀನಿ ಎಲ್ಲಾ ಫ್ಯಾಮಿಲಿನ್ ಬಂದ್ ಬಿಡತಿವಿ ಸ್ವಲ್ಪ ನೋಡಿ ಇದು ಅದೇನ್ ನಾಟಿ ವೈದ್ಯಕ್ಕ ಏನ್ ಫೀಸ್ ಇದು ತೋತೀರಾ ಅಮೌಂಟ್ ಮ ಏನದು ಅದು
ಇಲ್ಲೆ ಇಲ್ಲಾ ನಾವು ಅಂದ್ರೆ ಕಲಾಂತರದಿಂದ ನಾವು ಉಚಿತವಾಗಿ ಸೇವೆ ಮಾಡ್ತಿರೋದು ಯಾವವುದೇವ ದುಡ್ಡು ತಗೋದಿಲ್ಲಾ ನಾವು ಅದಕ್ಕೆ ಕ
ಓ ಉಚಿತವಾಗಿ ಮಾಡ್ತೀರಾ
ಹೌದು ಅಂದ್ರೆ ನಿಂಗೆ ಮಂಗಳೂರು ನಮ್ದು ಮಂಗೂರ್ ಹತ್ರ ಅಡ್ರೆಸ್ ಕೊಡ್ತೀವಿ ಅಲ್ಲಿಗೆ ಬಂದ್ಬೇಡಿ
ಹ ಎಲ್ಲ ಸರಿ ಸರಿ ಉಚಿತವಾಗಿ ಮಾಡತಿ ಅಂದ್ರೆ ಒಳ್ಳೆ ಹ್ಮ ಒಳ್ಳೆ ಕೆಲ್ಸ ಪ್ಪ ನಿಮ್ದು ಬಡವರು ಇರ್ತಾರೆ ಶ್ರೀಮ ಬಡವರು ಮೇಲವರು ಕೆಳವಗದವ್ರಿಗೂ ಚ
ಬಡವ್ರನ್ನ ಯಾರು ಸಹಾಯ ಮಾಡತಾರೋ ಅವ್ರು ದೇವರನ್ನ ಸಹಾಯ ಮಾಡಿದ ಅಂತೆ ಅದಕ್ಕೋಸ್ರ ನಾವು ಆ ಸೇವೆ ಮಾಡತವೇ ಹ
ಹೌದೌಹೌದ ರೈಟ್ ಮಾರಯ ರೈಟ್
ಬಡವರ ಸೇವೆ ಉಚಿತ ಸೇವೆ ಅನ್ನೋದು ನಮ್ಮ ದೇಹ ವಾಕ್ಯ ಆಗಿದೆ ನಮ್ಮ ಆರೋಗ್ಯ ಕೇಂದ್ರದು
ಹಾ ಹಾ
ಅದಕ್ಕೆ ಆದಷ್ಟು ಬೇಗ ಬನ್ನಿ ನಮ್ಮ ಆರೋಗ್ಯಕ್ಕೆ ಕೇಂದ್ರಕ್ಕೆ ಭೇಟಿ ನೀಡಿ ನಾವು ಉಚಿತ ಸೇವೆ ನೀಡಲು ಯಾವಾಗಲೂ ಸಿದ್ಧವಾಗಿದ್ದೇವೆ ಬರ್ತೀರಾ ನೀವು
ಬರ್ತೀವಿ ಬರ್ತೀವಿ ಆದಷ್ಟು ಬೇಗ ಬರ್ತೀವಿ
ಬೇಗ ಬನ್ನಿ ಬೇಗ ಬಂದ್ರೆ ನಿಮ್ಮ್ ಆರೋಗ್ಯನು ಬೇಗನೆ ಇದು ಆರಾಮದಾಯಕವಾಗಿ ಮಾಡ್ಬಹುದು ಇಲ್ಲಾಂದ್ರೆ ಮತ್ತ ಎಷ್ಟ ನಿಮ್ಗೆ ಕಷ್ಟಕರ ಆಗಬಹುದು
ಇಲ್ಲ ಬರ್ತನಿ ಮಾರಯ ಬರ್ತೀನಿ ಇನ್ನು ಒಂದನಾಕ್ ಕೈದ ದಿನದಲೇ ಬಂದುಬಿಡ್ತಿನಿ ಆಯ್ತಾ
ಏನ್ ಮಾರಾಯ ನೀವು ಅಷ್ಟೇ ಹೇಳೋದು ಬರ್ತೀರಾ ಬರ್ತಿರಾ ಉಂಟು ಇನ್ನು ಬರಕಿಲ್ಲ ಉಂಟು ಏನ್ ಮಾರಾಯ ನಾವು ಹೇಳೋದು ಎಷ್ಟು ಎಷ್ಟು ನೀವು ಬಿಡದ ಎಷ್ಟು ನೀವು ನಮ್ಮ ಮಾತನ್ನ ತಲಿಲಿ ಹಚ್ಚಿಕೊಳ್ಳುತ್ತಿಲ್ಲ
ಅಯ್ಯ ಬರ್ತೇವಿ ಮಾರಾಯ ಎಂತ ಸಾವು ಮಾರಾಯ ನಿಮ್ದು ಬರ್ತೇವಿ ಸ್ವಲ್ಪ ನಮ್ದುನು ಕೆಲ್ಸ ಇರ್ದೆವಲ್ಲ ಅದಕ್ಕೆ ನಮ್ಮನು ಸ್ವಲ್ಪ ಲೇಟ್ ಆಗುತ್ತೆ ಬರ್ತೀವಿ ಎಲ್ಲಿಗೆ ಹೋಗೆ
ಅ ಅಲ್ಲೇ ನಿಮ್ ಮೂರು ಪಕ್ಕದಲ್ಲಿ ನೋಡಿದಾನೆ ಗೊತ್ತಾ ನವಿನ ಅಂತ ಅವನು ಕೂಡ ಮೂಳೆ
ಹಾ ಹಾ
ಅವ್ನಿಗೆ ಚೆನ್ನಾಗ ಓಡಾಡ್ತಿದ್ದಾನೆ ಅಂತ
ಹೌದಾ
ಸರಿ ಮತ್ತೆ ಒಂದ್ ಫೋನ್ ಬರ್ತಿದೆ ಆಮೇಲೆ ಕಾಲ್ ಮಾಡ್ಲ ನಿಮ್ಗೆ ಹ
ಓಕೆ ಮಾರಯ ಓಕೆ ಓಕೆ ಮಂಡೆ ಬಿಸಿ ಮಾಡಮ ಹಲೋ ಮಾರಾಯ
ಮಾರಾಯ ಅದನ್ನ ಸ್ವಲ್ಪ ನೆಟ್ವರ್ಕ್ ಇಶ ಇದೆ ಫೋನ್ ಕಟ್ ಆಗ್ತಾ ಇಲ್ಲ
ಹೌದು ನಂದನು ಕಟ್ ಆಗ್ತಲ್ಲ ಎಂತ ಮಂಡೆ ಬಿಸಿ ಮಾರಯ ಇದು ನೆಟ್ವರ್ಕ್ ಬರ್ತ ಹೋಗ್ಲಿ ಏನ್ ಮಾಡ್ಬೇಕಂತ ಅ ಮಕ್ಕ ಆಯ್ತಲ್ಲ